ಹಲೋ.
ಏಳೆ.
ಗಂಜೆ ಕುಡ್ದಾ.
ಅಯೋ ಇಲ್ಲ ನೇ ಬಿಸಿ. ಆರ್ಲಿೇಂಬ ಬಿಟ್ಟು ಹಂ ಇಟ್ಟೀನಿ
ನಂಗೆಗತ್ ಮ ಕನ್ಕೊಂಡಿದೆ ಸ್ನಾನ ಮಾಡ್ಬೇಕು ನಮ್ಮ ಮನ ಪಕ್ಕ ಮಕೌ ಸ್ನ ಮಾಡು ನಿ್ಗ ಏಾದರುಷತ್ತುುಟ್ಟದ ಅಂತ ಹೇಳವೆ
ಮಾಡು ಮಾಡು
ರಾಗಿ ರೊಟ್ಟಿ ಹುಷ್ಯ ಹುಲ್ಯ ಅವ್ರಿಗೆ ಚೆನ್ನಾಗ ರಾಗಿ ರೊಟ್ಟಿಗೆ ಚಟ್ನಿ ಮಾಡಿದ್ದೇ ಮತ್ತೆ ಚಿಕನ್ ಸಾಂಬಾರು ಇತ್ತು ಚೆನ್ನಾಗ ಇರ್ತಾರ ರೇ ಅವರು ಹುಷಾರ್ ತಪ್ಪಟ್ರಂತೂ ಕಷ್ಟ ಕಣೆ ಅವ್ರನ್ನ
ಅವರಂಗೇನೆ
ಹುಷಾರಿಲ್ಲ ಅಂದ್ರೆ ಅವನ್ ಊಡಕ ಆಗಲ್ಲ ಅವ್ರನ್ನ
ಹ್ಮ್ ಒಬ್ರಂಗಗೆನೆ ಏನ್ ಮಾಡಕ ಇಮ್ಯುನಿಟಿ ಪವರ್ ಅಷ್ಟ ಇರಲ್ಲ
ನಾ್ ನಮ್ಮ ಮನವ್ ಕೇಳ್ತಿದ್ರು ಅಷ್ಟ್ ಜೊತೆ ಬಟ್ಟೆ ತಗತಿಯಲ್ಲ
ಹ್ಮ್
ಮನೆತಾವ ಯಾಕೆಿಂಗ ಇಕ್ಕಂಡಿ ಬಟ್ಟಯ ಅಂತ
ಇಲ್ಲಿೀ ನಿಂಗ ಏನಾಗೈತೆ ತಗೋ ಆಕ ತಗೋ ಇರೋದುು ಇಕ್ಕೋ ಎಏಂದ್ ಮಡ್ಕೊಂಡ್ ಪೂಜೆ ಮಾಡ್ತಯಾ ಹೇಳು ನನನ್ಗ್ ಅಂದ್ ಕಡೆ ಬುಕ್ ಮಾಡ್ತ ತಿಂತಗೆ
ಹ ಕೆಲ್ಸ್ರೆ ನಿಮಂಗ ದಕಲಂತ ಬತಾರ ಕೆಲಸದೊಳಗೆಯೋಗ ಇರ್ತತಿ ಅಂತ ಮನೆತ ಏನ್ ಮಾಡಣ
ಎದ್ದೇಳು ಸ್ನಾನ ಮಾಡ್ಕೊ ಮುಖ ತೊಳ್ಕೊ
ಹ್ಮ್ೌಾ
ಹಾಕೋ ಇರು ಅದೆಲ್ಲ ಏನು ಕಷ್ಟ
ಕೆಲ್ಸ ಹೋ್ತಿದ್ದಾಗ ಎಷ್ಟು ಚೆನ್ನ್ ಕಾಣಿಸತಿದೆ ಈ ಒನ್ಸೂನ್ ಓಡ್ಶೆ ಆಗಲ್ಲದನ್ನ
ಹ್ಮ್
ಹಂತಾರೆ
ಹುಡುಕ್ತಿದೆಯಾ
ಹ್ಮ ಕಣ ರಿಯಲ್ ಎಸ್ಟೇಟ್ ಬರ್ತಾವ್ಯಾ
ಆವಾ ಹೋಗಬೇಡ ಕಣೆ ಅತ್ತಿಗೆ
ನಾವೇ ನಂದ್ ನಾಲ್ಕೈದು ತಿಂಗಂಳೂಂದುು ನಾವ್
ಟಾರ್ಗೆಟ್ ಇರೋ ಕಡೆ ಹೋಗ್ಬಿಡ ಯಾಕೆ
ಹ್ಮ್ ನಮ್ಮ ಮನ ರೇಶ ಆಯ್ತಾರ
ಅದ ಇಲ್ಲಿ ಸಿಟಿ ಒಳಗ್ ಇದ್ಬಿಟ್ಟು ಕಡೆ ಹೋ್ರ ಎ ಅಜಸ್ ಆಯಐತದೆ ಅಟ್ಲೀಸ್ಟ್ ನೀವು ಇದ್ರ ಹತ್ರನೇ ಮಾಡ್ಕೋಬೇಕಾಗಿಿದ್ದತ್ತು ಮಾರು ಮಾರತಳಿ
ಇ ಅವೋ ನ
ಅಲ್ವಾ ಮಾರತಳ್ಳದ ಯಾವಳಷ್ಟ ಒಂದ್ ಬೇಸ ಹದಿನೈದು ಸಾವರನ ಅಲ್ವ
ಹ್ಮ್ ಏ ನಾವಾಗ ಈ ಕಡೆಬೈಸ್ ಕಡಿಕ ಬಂದ್ಬಡ್ತೇವಿ ಲಗ್ಗೆರೆ ನಾಗರುೂಬಾವಿ
ನಾಗರ ಬಾಗಗ ಹೋಗಿ ಬೆಸ್ು ಮನನೂ ಚೆನ್ನಾಗಿರುತ್ತಾ ನಿಜ್ವಾಗ್ಳೂ ಕಡಿಮೆನ ಇರುತ್ತೆ ಮನೇನ ಚೆನ್ನಾಗಿರುತ್ತೆ ನಾಗರಬಾವ ನೀ ನಾಗರಬಾವ ಲಗೆ ರ ಪೈಪ ಲೈನ್ು ಇವೆಲ್ಲಾ ಕಡಿಮೆ ಕಡೆ ಅಲ್ಲಿ ಪೈಪ್ ಲೈನ್ ಅಲ್ಲಿ ನೋಡಿದ್ದ ಒನ್ ಬಿ ಎಚ್ ಕೆ ಏನ್ ಸಕ್ಕತ್ತಗ ಇತ್ತು ಗೊತ್ತಾ ಲೈಕ್ ಇಂಡಿಪೆಂಡೆಂಟ್ ಔಟ್ ತರ ಇತ್ತು
ಈಗ್ ಲಗ್ಗೇರ್ ಅಲ್ಲಿ ಇವ್ರ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರಲ್ಲ ಅವ್ರ ಮನೆ ಶಿಪ್ಟ್ ಮಾಡಿದ್ರು ಅವ್ರ್ದು ತರ್ಟೀನ್ ಕೆ ಅಂತೆ ರೆಂಟು.
ಹಾ ಲೇ ಹೇಳ್ತಲ್ವಾ ಲಗ್ಗೇರೆ ಪೈಪ್ ಲೈನ್ ಎಲ್ಲಾ ಕಡಿಮೆ ಕಣೆ. ನಾವೊಂದು ಎಂತದ್ದು ನೋಡಿದ್ವಿ ಹ ಇದ್ರಲ್ಲಿಲ್ಲ ಎಂಥದ್ದು ಪೈಲೈನ್ ಅಲ್ಲಿ ಒ ಅದ್ ನೋಡಿದ್ ಕೆಳಗಡೆ ಒಂದ್ ಮನೆ ಮೇಲ್ಗಡೆ ಒಂದ್ ಮನೆ ಅಷ್ಟೇ ಎಷ್ಟು ದೊಡಾಗಿತ್ತು ಗೊತ್ತ ಹತ್ತು ಸಾವಿರ ರೂಪಾಯಿ ಹೇಳಿದ್ದು ರೆಂಟು. ಒಳ್ಳೆ ಇಂಡಿಪೆಂಡೆಂಟ್ ಹೌಸ್ ತರ ಇತ್ತು ಮೇಲ್ಗಡೆ ಒಂದು ಫ್ಲೋರು ಕೆಳಗಡೆ ಗ್ರೌಂಡ್ ಪ್ಲೋ ಗ್ರೌಂಡ ಫ್ಲೋರ್ ಅಲ್ಲಿ ಒಂದೇ ಮನೆ ಇದ್ದಿದ್ದು. ಚೆನ್ನಾಗಿತ್ತು ದೊಡ್ಡ ದೊಡ್ಡಕ್ಕೆ ಸಕತ್ತಾಗಿತ್ತು ಮಾತ್
ಗುರುಗುಂಟೆ ಪಾಳ್ಯ ಎಲ್ಲಾ ಹತ್ತಿರ ಅಗಾಂಗೆ
ಅವ್ ಗಾಡಿ ಎಲ್ಲಾ ಓಡಾಡ್ಬೇಕು ಅಂತ ಅನ್ನಬಿಟ್ಟು ಲೆ ಅಲ್ಲೂ ಹೆಂಗೆ ಅಂತಾನೆ ಪೈಪ್ ಲೈನ್ ಹೆಂಗೆ ನಮ್ಮ ಏರಿಯಾದಗೆನೆ ಟೆರೈನು ಡೌನು ಅಪ್ಪು ಅ ಲಗ್ಗೆರೆ ಪೈಪ್ ಲೈನ್ ಎಲ್ಲಾ
ಅದಿಕ್ಕೆ ಈಗ್ ನಾವು ಆ ಕಡೆಕ್ಕೆ ಹೋಗ್ಬೇಕಂತ ಅನಬಿಟ್ಟು
ಅದೆೆಂಗೆ ನಮ್ ಕಡೆ ತರ ಅಂಗಡಿಗಳೆಲ್ಲಾ ಜಾಸ್ತಿ ಇರೋದು ಹಂಗೆಲ್ಲ ಇಲ್ಲಾ
ಹ್ಮ್
ಅದಿಕ್ಕೆ ಹಂಗೆ ಬೆಸ್ಟ್ ಲಗ್ಗರೆ ಪೈಪ್ ಲೈನು ನಾಗರಬಾವಿ ನಿಮ್ ಮೂರ್ ಏರಿಯಾ ನೋಡು ಕಡಿಮೆಗ್ ಇರ್ತವೆ ನೀವ್ ಎಲ್ಲಾದ್ರೂ ಮಾಡ್ಕೊಬಹುದ್ ಕೊಟ್ಟಿಗೆ ಪಾಳ್ಯದಲ್ಲೂ ಮಾಡಕೋಬಹುದು ಸುಂಕುದ್ ಕಟ್ಟೆ ಅಲ್ಲೆಲ್ಲಾ
ಅಲ್ಲೇ ಇವು ನಮ್ಮ ಮನೆಯವ್ರೂ ಯಾಕ್ ಗೊತ್ತ ಅಲ್ಲಿ ಮನೆ ಮಾಡಿದ್ದು ಸ್ಪಂದನ ಅವಳಲ್ಲ. ಹ ಅರ್ಪಾಟ್ಮೆಂಟು ಸಮ್ಯಾಸ್ತು.
ಹಾ
ಸ್ಪಂದನ ಆಪೀಸು
ಹಾ
ಅವಳ್ ಅರ್ಪಾಟ್ಮೆಂಟು ಅಂತ ಇವ್ ಅವಳ್ ಅರ್ಪಾಟ್ಮೆಂಟು ಶಿಫ್ಟ್ ಆದ್ರೆ ಅವಳ್ ಅಣ್ಣ ಕಡೆಯಿಂದ ಅರ್ಪಾಟ್ಮೆಂಟು ಕೊಟ್ರಂತೆ.
ಯಾರ್ಗ ಅವ್ರ ಹೂ ಏನೋ ಅರ್ಪಾಟ್ಮೆಂಟ್ ಹತ್ರ ಮನೆ ಅಂತಂತಿದ್ಲ ಅಲ್ಲ ಅವಗ್ಲೇ
ಹಾ ಅದೂ ಬಸ್ ಇಲ್ಲ ಅಲ್ಲಿಗೆ ಬೆಳಿಗ್ಗೆ ಒಂದ್ ಬಸ್ ಬತದೆ. ಟೈಮಿಂಗ್ಸ್ ಅದು ಕೆಂಗೇರಿಯಿಂದ ಒಂದ್ ಮೂರ್ನಾಕು ಕಿಲೋಮೀಟ್ ಅವ ಡೈಲಿ ಕೆಂಗೇರಿ ಇಂದು ಒಂದ್ ಮೂರ್ನಾಕು ಕಿಲೋಮೀಟರೂ.
ಹಾ
ಬರೀ ಅಕಡಿಕ್ಕೆೆಯ
ಹಾ
ಅದು ಪ್ರೈವೇಟ್ ಅಂತ ಸನ್ಮದ್ ದೊಡ್ಡ ಅರ್ಪಾಟ್ಮೆಂಟು ಮೂರ್ ಸಾವಿರದ ಇನ್ನೂರು ಅ ಫ್ಲಾಟ್ ಗಳು ಅದೇ ಇವ್ರಗಿತ್ತಂತೆ ಪಾಸ್ಟ್
ಹಾ
ಅದಕ್ಕೆ ಅಲ್ ಅಲ್ಲಿ ಹೋಗಕ್ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ಮಾಡ್ಕೊಂಡಿದು ಇಲ್ಲಿ ಕೆಂಗೇರಿ ಇಲ್ಲಿ ಇದ್ದಿದ್ ಇವರು.
ಹಾ ಸೋ ಅಂದ್ರೆ ಇವಾಗ ಲೈಕ್ ಯಾವ್ದ್ ಇದು ಕೊಡ್ತಾರೆ ಆ ಕಡೆ ನೋಡ್ಕೊಂಡ್ ಚೇಂಜ್ ಮಾಡ್ಕೊಳ್ಳೋದು ಇದು ಎಷ್ಟ್ ಇಯರ್ ಅಗ್ರಿಮೆಂಟು
ಅದ್ ಬಿಟ್ಟ್ ಅಂದ್ರೆ ಅದು ಸಿಕ್ತಂಗೆ
ಅದೇ ಟೆಂಡರ್ ಟೆಂಡರ್ ಅಲ್ಲಿ ತಗೊಂಡಿರೋದು ಹ್ಮ.
ಇವ್ರ ನಿಂತನೂ ಚೆನ್ನಾಗಿ ಬರ ಬಂದು ಫೆಸಿಲಿಟಿ ಕೊಡ್ತೀನಿ ಅಂದಾಗ ಮಿಸ್
ಏ ಅದೇ ಕಣೆಯ ಅದ್ನನೆೇ ಟೆಂಡರ್ ಅಲ್ಲಿ ಇತ್ಕೊಳ್ಳೋದು. ಅದ ಇಷ್ಟ ವರ್ಷ ಅಂತ ಅನ್ಬಿಟ್ಟು ಇರು ತ್ತೆ ಈಗ ಹೆಂಗೆ ಅಂತ ಅಂದ್ರೆ ಅದೇ ಕಣೆ ಹಂಗೆ ಆಗೋದು ಇವಾಗ ಹೆಂಗೆ ಅಂತಂದ್ರೆ ಲೈಕ್ ಇದೇ ತರ ಕಂಪನಿಗಳ ಇರ್ತವಲ್ವ ಯಾರು ಬೆಸ್ ಷ್ಟು ಕೋಟ್ ಕೊಡತ ಅಷ್
ಹ್ಮ.
ಒಂದ ಇವಾಗ ಬೇರೆ ಕಡೆ ಅಪಾರ್ಟ್ಮೆಂಟ್ ಇದ ನೋಡ್ಕೊಂಡು ಈಗ ಚೇಂಜ್ ಆಗದ.
ಹ್ಮ.
ಸುಮ್ನೆ ಈ ಕಡೆಕೆ ಬಂದ್ರ ಇ ಊರು ಹತ್ರ ಎಲ್ಲಾ ಹತ್ರ.
ಹ್ಮ.
ಯ ಸುಮನೆ ಅಲ್ಲಿ ನಾವುವೆ ಎಂತ್ದಿಂದ ಮುಂದೊಂದ ತಿಂಗಳು ಮನೆ ಚೇಜ್ ಮಾಡ್ಬೇಕು. ಅವಂದ ರಜಿತನ ಚಿಂಟುನು ಆ ಕಡೆ ಹಯ್ತಾರಂತೆ ಇವಳ ಅದೇನೋ ಇಲ್ಲೇ ಮನೆ ಅಂತಂತಿದ್ಲು. ಮನೆ ಜಗಳಲಾಡ್ಕಂಡ ಮಾತಾಡತಿಲ್ಲ. ಹ್ಮ.
ಅಯ್ಯೋ ಅವಳ ಅವಳಿ ಜಗಳಾಡ ದೇಶತ್ತು ಮತ್ತ
ನೆಲಿ ಸುಮನೆರಿ ಇನ್ ಮಾತಾಡ್ತಾಳ ಗೊತ್ತಾ ಬಾಯ ಬಂದಂಗೆ ಮಾತಾಡ್ತಾಳೆ.
ಹ್ಮ.
ನಾನ ಅದಕ್ಕೆತೆ ಊರ್ಗೆ ಊರ್ಗ್ ಹೋಗೋದು ಏನ್ ಮಾಡೋದು ಅಂತಾನೇ ಗೊತ್ತಯತಿಲ್ಲ.
ಹಾಗಾರೆ ಊರ ಹೋಗಬೇಡ.
ನಾವ್ ಊರ್ಗೋರೇ ಜಾಸ್ತಿನೇ ಇರಲ್ಲ ಅಲ್ಲಿ.
ಹುಳ ಬಾವಲ್ ಮಾಡ್ತೀನಿ ಅಂತಿದ್ಲಲ
ಇವ್ ಅದ್ ಏನ್ ಆಫೀಸ್ ಚೇಂಜ್ ಮಾಡ್ತಾರಂತೆ.
ಹ್ಮ ನಮ್ಮ ಐಟಮ್ಸ ಎತ್ತಕೊಂಡ ಓಯ್ತಾರ್ ತಾನೇ.
ಈ ವರ್ಷ ಆಗಲ್ಲ ಈಗ ರಜಿತ ಅವ್ರ ಎಲ್ಲ ಬಂದರೆ ಒಂದ್ ಬಿ ಎತ್ ಎಚ್ಕೆ ಇಲ್ಲಾಂದ್ರೆ ಒನ್ ಆರ್ಕೆ ಅನ್ಸತ್ತೆ. ಈಗ ಎಂತದ್ದು ಶೀರ್ ಕೊಡ್ಬೇಕು ಯಮ್ಮ ಏನಂದ್ರ ಅವ್ಳ ಜೊತೆ ಇರಕೈತದ. ಹಾ ಅಗ ಅದೇ ಇವಾಗ ತಲೆೇ ಬಿಸಿ ಆಗೋ ಬಿಟ್ಟಿದೆ.
ಇನ್ನೇನ ಮಾಡ್ತೀರ ಜಗ ಫಿಜಿ ಅವ್ರ ಐ ಸಾವರೂಪಾಯಿ ಕೊಡಲ್ವಾ.
ನಾವ್ ಅದ್ ಪಿಜಿ ಗರ ಈಐಸರಲ್ಲ.
ಅಲ್ಲ ಐ ಸಾರ ಚಿಲ್ಲರೆ ಕೊಟ್ಕೊಂಡು ಊಟ ಯಾಪಾ ಅಲ್ಲಿ ನಮಉಂಡೆ ಬಿಡ್ತವ ನಕ ಸಾಂಬಾರ್ ಹಾಕಸ್ಕೊಂಡ ನಂಗೆ ಒಳಗ ವಾಮಿಟ್ ಬರತ್ತ. ತನ ಅನಿಸ್ತಿತನಿಗೆ ಆ ಪಿಜಿ ಊಟ ತಿಂದು ತಿನ್ನದಿಲ್ಲ ನೋಡಿದ್ರನ ಒಂತರ ಅನ್ಸತ್ ನಂಗೆ
ನೀನ ಅಲ್ಲೇ ಇರ್ಲಿ ಅಲ್ಲ ನನ್ ಮರಿವಾಳ ಪಿಜ್ರಿದ್ನಲ
ಹಾ ದೇವ್ರೇ ನಮ್ಮ ಪಿಜಿದು ಅಟ್ಲೀಸ್ಟ್ ಒಂಚೂರ ಪರವಾಗಿಲ್ಲ ಕಣೆ ಕ್ಲೀನ್ ಆಗಾದ್ರು ಇರ್ತಿದೆ. ನಿಮ್ ಪಿ ಜಿ ಅಂತೂ ಇವಾಗ್ಲು ಈ ಸಲ ಹೋಗಿದ್ದಾನ ಆವಾಗ್ಲೇ ಕ್ಲೀನ್ ಆಗಿರೋದು ಪಿ ಜಿ.
ಹ್ಞಾ.
ಹ ತು ಒಂದ್ ಏನೋ ಒಂದ್ ಐದೋ ಹತ್ತೋ ಮಾಡ್ಕೊಂಡ ಅದನ್ನೇ ಮೇಂಟನ್ ಮಾಡೋದ ಬಿಟ್ಬಿಟ್ಟು ಯಪ್ಪಾ ದೇವ್ರ ಒಂದ್ ಮಣ ಮಾಡ್ಕ ಕೊಡೋದು ಸುಮ್ನೆ ದುಡ್ ತಿನ ಒಂದು ಫುಡ್ ಕರೆಕ್ಟ ಕೊಡಕ್ಕಾಗಲ್ಲ ಏನಿಲ್ಲ
ಅಲ್ಲ ಆದ್ರ ಪಿ ಜಿ ಓನ ನಮ್ಮ ಪಿ ಜಿ ಓನರ್ ಹದ್ರು ಪಿ ಜಿ ಇದಾವ ಅಂತ ನೋಡಿ
ಹ್ಮ್ ನಾನಲ್ಲಿ ಇದ್ದಾಗ್ಲೂ ಇನ್ನೊಂದು ಓಪನ್ ಆಯ್ತು
ಹ್ಮ್
ಅಪ ಈಜಿಗೆ ಬಲ್ಪಾಕಿ ಅಂತ್ರೆ ಬಲ್ಪಾಕ್ದ ಬಲ್ಪಾಕಕ ಆಗಲ್ಲ ವಾಷಿಂಗ್ ಮಿನ್ ಬೇರೆ ಕೆಟ್ಟಯತಿದೆ ವಾಷಿಂಗ್ ಮಷಿನ್ ಕೆಟ್ಟ್ ಮೂರ್ ದಿನದ ನಾಲ್ಕ್ ದಿನ ಆದೂ ರೆಡಿ ಮಾಡ್ಸಲ್ಲ ನಥೂ ಎಷ್ಟು ಚೀಪ ಆಡ್ಬಿಟ್ಲು ಗೊತ್ತಾವ್ಳು
ಆದ್ರೆ ಗ್ರೇಟ್ ಅಲ್ ಬ ಅಂದ್ಕಣೆ ಅವರು ಈತರ ಗೌರ್ಮೆಂಟ್ ಎಕ್ಸಾಮ್ಸ್ ಪ್ರಿಪೇರ್ ಪ್ರಿಪೇರ್ ಆಗಕ್ ಬಂದು
ಅದಕ್ಕೆ ಅವವು ಪಿಜಿ ಹುಡುಗ್ರರೆಲ್ಲ ಬೈೇಕತ್ತಿದ್ದು
ಹ್ಮ್
ಹ್ಮ್ ಆ ಗಂಡಗೇನ್ ಹಸಿ ಕಟ್ಟವ್ರಾ
ಯಾರ್ಗ ಯಾರಣಗೆ
ಆ ಪಿ ಜಿ ಓನರ್ ಹ ನೀ ಏನ ಆಸ್ಪತ್ಲ್ ಅಡ್ಮಿಟ್ ಆಗಿದ ಏ ಆಪರೇಷನ್ ಏ
ನಿಮ್ಮ ನನ ಗೊತ್ತಲ್ಲ ಕಣೆ ಅದು
ಅಯ್ಯೋ ದೇವ್ರ ಅವಾಗ ನಾ ಹೋಗಿದ್ದನ
ಹಾ ಹ್ಮ ನಾ ಇದ್ದಾಗಲ್ಲ ಒಂದ್ಸರಿ ಜಗಳ ಆಗ್ಬಿಟ್ಟಿತ್ತು ಪಿ ಜಿಲಿ ಅವಾಗ ರಾತ್ರಿ ಅವತ್ ಬಂದಿದ್ರ ಇಬ್ರೇ ನಾ ಹಂಗಗೆ ಬಿಜಿಲಿ ಯಾವ್ದೋ ವಿಷಯಕ್ಕೆ ಏನಕ್ಕೋ ಸಾಲು ಮಾಡಕ ಅಂತ ಅಂದಬಿಟ್ಟು ಹಾ ಹ್ಮ ಅದೇ ಆಪೋಸಿಟ್ ಬಾರ್ಕು ನಮ್ ಬರ್ಕ ಅವ್ರು ಬಾಗ್ಲಾಕ್ಕ ಬಿಡರು
ಹ್ಮ್ ವಾಶ್ರೂಮ್ಗೆ
ಹ್ಮ
ಹ್ಮ್
ಹವಾಗ ಅದನ್ ಸಾಲ ಮಳಕೆ ಬಂದಿದ್ದು ಇಬ್ಬರು ಬ ಅವಾಗಷ್ಟ ಖುಷಿ ಅಂತ ಇದ್ಲಲ್ಲಾ ಅವಳ
ಹ್ಮ್
ಸಕ ಸೋಣ ಆಗ್ತಾರೆ ಅಂತ ಅಂದಬಿಟ್ಹೋಗಣನಪ್ಪಾ
ಹಾಂ
ಹ ಅವ ಊಳ ಮೇಲೆ ಏನ್ ಹೆಂಗ ಆಗ್ಬಿಟ್ ಗೊತ್ತಾಗ ನನ್ನ ಭಕ್ತಿ ನಂದು ಮಂಜುನಾಥ ಸ್ವಾಮಿ ದೇವ್ರನ್ನ ನಾನ ಎಷ್ಟು ನಂಬಿದ್ದೀನಿ
ಹಾ
ಹ್ಮ್
ನೆಟ್ವಾಗ ಒಂದು ಅಡ್ಗೆ ಮಾಡ್ಕೊಡಿ ಅಂತಂದ್ರೆ ಇ ಏನ್ ನಿಜ್ಚೆನ್ನ ಕಡೆ ಚಪಾತಿ ಕೊಡೋರು ಚಪಾತಿ ಬೆಂದೇ ಇರ್ ನವು ಪೊಲ್ಯಗಳಂತೂ ವಿಚಿತ್ರ ನಿಜವಾಗ್ ನಾನು ಅಲ್ ಊಟ ಮಾಡಿರೋದೇ ರೇರು ಬೆಳಗ್ಗಯತ್ಂತೂ ತಿಂತರ್ಲಿಲ್ಲ ನಾನು
ನೀನ್ ಆ ಪಿಜಿ ಹೇಳ್ತಿಯಯಲ್ಲ ರಂಜು ನೀನ್ ಮಡಿವಾಳ ಪಿಜಿ ನಮ್ದು ಮಡಿವಾಳ ಇದ್ನಲ್ಲಾ
ಹಾ
ಆ ಪಿಜಜಿ ನೋಡ್ಬೇಕಿತ್ತು ಅ ಅಪ್ಪ
ಏನೋ ಮಾಡಕಾಲ ಪಿ ಜಿಗಳು ಹೆಂಗೆ ಅವ್ರು ಬರೀ ಬಿಸ್ನೆಸ್ ಮೇಲ್ ಫೋಕಸ್ ಮಾಡ್ಕೊತಾರ ಅಷ್ಟೇ
ನನ್ನ ನಾನೇ ಸರ್ ಮಾಡಿದೆ ಅ ಕಣ ನಮ್ಮ ಮನವ್ರಗ ಹುಷಾರಿಲ್ಲ ಅಂತ
ನೀನು ಮಾಡ್ದ ಹಿಂಗ ಯಾರು ಮಾಡ್ತಾರೆ ಸರಿ ಆಯ್ತು ಇರು ಮಾಡ್ತೀನಿ
ಹಾ ಸರಿ